ಏನ್ ಮಾ ಊಟ್ ಊಟ ಮಾಡಿ ಫೋನ್ ಹಚ್ಚಿನ್ ನಿನಗ್.
ಹ್ಮು ಏನೋ ಆವಂದ್ ಊಟುಕ್.
ಆ ಮುದ್ದೆ ಸೋ ಸೋರೆಕಾಯಿ ಸಾಂಬಾರು.
ಸೋರೆಕಾಯ್ ಹೆಂಗಿರತ್ಲೆ ಅದ್ ಏ ಉದ್ದ ಲೇ ಉದ್ದಕ್ ಇರ್ತದಲೇ ಸೌತಿಕಾಯಿ ಅದ ಆ ಹೀರಿಕಾಯಿ ಅದ ಅಂದ್ರೆ ಯರಿಗ್ ಗೊತ್ತ ನಮ್ಗ್ ಅದೆ ತಿನ್ನದಟ್ಟೆ ಗೊತ್ತಪ್ಪಿ ತರಕಾರಿ ಹೆಸ್ರ್ ಎಲ್ಲ ಇಟ್ಕೊಂಡು ತಿನ್ನೋದು ನನಗ್ ಇದ್ರಲ್ಲೇ ಇಲ್ಲದ.
ಹ್ಮ್
ಮತ್ತ
ಮತ್ತೇನೇನ್ ತಿಂದಿ.
ನಮ್ದೂ ಆ ಅದ್ ಯಾವ್ದ್ ಅದು ಯಾವ್ದೋ ಒಂದ್ ಬಾತ್ ಮಾಡಿದ್ರ. ಅದುರ್ ಗುಡ ಚಟ್ನಿ, ಬಾಳೆಹಣ್ಣು, ರವೆ ಉಂಡೆ. ಶುಕ್ರವಾರಕ್ಕೊಮ್ಮೆ ರವೆ ಉಂಡೆ ಇರುತ್ತಾ. ಅದು ತಿನ್ನಕ ಅಂದ್ರೆ ಒಂತರ ಮಾಡ್ತಾರಪ್ಪ ಏನ್ ತಿನ್ನಕ್ಕೆ ಆಗಂಗಿಲ್ಲಾ ಯ ಯಲ್ಲಕ್ಕೆಲ್ಲ ಬಂದು ಅಂದ ಯಾರು. ಅಷ್ಟು ಚೆನ್ನಾಗಿ ಮಾಡ್ತರೆ ಯಾಕ ಯಾರು ಮುಟ್ಟೋದೇ ಇಲ್ಲ.
ಬಾಳೆಹಣ್ಣ್ ಡೇಲಿ ಕೊಡ್ತಾರಾ.
ಅ
ಬಾಳೆಹಣ್ಣ್ ಡೇಲಿ ಕೊಡ್ತಾರಾ.
ದಿನಕ್ಕೊಮ್ಮೆ ಇಲ್ಲ ಮೂರ್ ದಿನಕ್ಕೊಮ್ಮೆ ಹಿಂಗರುತ್ತ.
ಅ
ಮತ್ತೆ ಚಾ ಕುಡ್ತಾರ ದಿನ. ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಅದು ಅರ ಕುಡಗೆಲ್ಲ ಬ ಜನ ಯಾರೋ ಒಬ್ರು
ಹ್ಮ್
ವತಟ್ಟ್ ಚಾ ಇಲ್ಲಾಂದ್ರನೇ ನಡೆಯಲ್ಲಲಾ ಚಾ ಇಲ್ಲ ಅಂದ್ರ ಉಸರಿ ಇಲ್ಲ ಅಂತವ್ರು ಕುಡಿತಾರ. ಉಲಕಿದಾವ್ರ ಯಾರು ಕಡಿಯಲ್ಲ ಯಾಕಂದ್ರೆ ಈಗ ನೋಡ್ ಮಚ್ಚಿ ನಮ್ಮ ವಸತಿಯಲ್ಲಿ ಒಂದ್ ಹತ್ತತ್ರ ನೂರ್ ಜನ ಇದಿವ ನೂರ್ ಜನ ಎಲ್ಲೋ ಒಂದ್ ಅರವತ್ತು ಜನಾರೇ ಇದ್ದೇ ಒಬ್ಬ್ರ ಅಂದ್ರ ಒಂದ್ ನಾಲ್ವತ್ ಈಗ್ ಒಂದ್ ನಾಲ್ವತ್ ಜನಾನ ಹಿಡಿ ಕುಡಿತಾರ ಅತ್ ಇಟ್ಕೋ ನಲ್ವತ್ತಲ್ಲ ಐವತ್ತು ಜನ ಕುಡಿತಾರ ತಿಡ್ಗ ಆ ನಲ್ವತ್ ಮಲ್ಲ ಐವತ್ತು ಜನ ಕುಡಿತಾರ ಅಂದ್ರೆ ಎಷ್ಟ ಪ್ಯಾಕೆಟ್ ಹಾಲ್ ಹಾಕ ಬೋದು
ಏನ್ ನಲ್ವತ್ತ ಅಂದ್ರನ ಒಂದ ಪಾಕೆಟ್ ಲೆಕ್ಕ ನನ್ಗ್ ಅಷ್ಟು ಗೊತ್ತು
ಅಂದ್ರ ಅರ್ಧ ಲೀಟರ್ ಅರ್ಧ ಲೀಟರ್ ಪ್ಯಾಕೆಟ್ ಅಂದ್ರೆ ಅರ್ಧ ಅರ್ಧ ಲೀಟರ್ ಹಾಲ
ಹಾ ಐ ಅರ್ಧ ಲೀಟರ್ ಪ್ಯಾಕೆಟ್ ಐದು ಜನಕ್ ಮಸ್ತ್
ಐದ ಜನಕ್ ಮಸ್ತ ಐವತ್ ಜನಕ್ ಅಂದ್ರೆ ಹತ್ ಲೀಟರ್ ಬೇಡ ಹತ್ ಲೀಟರ್ ಬೇಡ ನನಗೆ ಐದ್ ಇಲ್ಲ ಆರು ಲೀಟ್ರ ಹಾಕಿದ್ರ ಚೆನ್ನಾಗಿರ್ತ ಲೆ ನಲ್ವತ್ ಐವತ್ತು ಜನಕ್ ಬರೇ ಒಂದೇ ಒಂದ್ ಪ್ಯಾಕೆಟ್ ಹಾಲ ರೈ
ಅದ ಹಂಗಾದ್ರರು ಕುಡಿಯಕ್ ಕಷ್ಟ ಅದೇ
ಅಲ್ಲ ಅದ ಬರ ಚಾ ಪುಡಿನೇ ಕಾಣ್ತಿರ್ತದ ನಾ ಒಮ್ಮೆ ಬರಿ ಅಷ್ಟ ಏನದು ಒಮ್ಮೆಮ್ಮೆ ಏ ಗತ್ತ ನಮ್ಮ ಭವಿಷ್ಯಕ್ಕಿಂತ ಅದೇ ಅಷ್ಟು ಕರಗದ ತಿರ್ಕೋ ಬಿಡ ಅಷ್ಟ ಅದ ಅದು ನಾನು ಯಾವೋ ಒಂದ್ ಕುಡಿದ್ದ ಈಗ ನಾ ಚಾಯ್ ಕುಡಿದ್ದ ಎಲ್ಲ ಬಿಟ್ಬಿಟ್ಟಿ ನಡದಕ ಕುಡಿಯೋದಿಲ್ಲ ಬೆಳಗ್ ಒಮ್ಮೆ ಸಂಜೆ ಒಮ್ಮೆ ಚಾ ಅಥವಾ ಕಾಫಿ ಹತ್ತ ಅಲ್ಲಿ ಹಾಕೋರೆ ಅಂದ್ರ ಅ ಇದ್ರಲ್ಲಿ ಚಾ ಅಥವಾ ಕಾಫಿ ಹತ್ತ ತಕೋರ ಬ್ರ ಚಾಷ್ಟೇ ಮಾಡತಾರೆ ಯಕಂದ ಕಫಿ ಮಾಡಿದ್ರ ಇನ್ನೂ ಜಾಸ್ತಿ ಆಬೇಕು
ಏಯ ಅದು ಚಾ ಅಂದ್ರೆ ಹಾಲು ಕಡಿಮೆ ಹಾಕಿ ಚಾ ಪುಡಿ ಜಾಸ್ತಿ ಹಾ ಕೆ ಅದ ಒಂದಸ ಚೆನ್ನಾಗಿರುತ್ತೆ ಕಾಫಿಗಂತ ಹಾಲು ಜಗ್ ಜಾಸ್ತಿ ಆಗ್ಬೇಕು
ಅದೇ ಕಾಫಿ ನಾವು ಜಾಯಮಾನ್ಯ ಕುಡುದಲ್ಲಿ ಇಷ್ಟ ವರ್ಷನಾಗ ಒಟ್ಟೆ ಕಾಫಿ ಕಾಫಿ ಕಾಫಿ ಹೆಂಗ್ ಮಾಡ್ತಾರ ಏನ ಪೂ ಚಾನ ಕುಡಿಯೋಕ್ ಆಗೋಯ್ತು ಹಾಲೇ ಇದು ಲೇಟ್ ಎತ್ತಿಲ್ಲ ಅವ್ರಿಗೆ ಕ ಹೇಳಕ್ ಆಗಲ್ಲಿ ಯಾಕಂದ್ರೆ ರೊಕ್ಕ ಉಳಸ್ಕೊತಾರಲ ಇ್ರು ಅಂದ್ರೆ ಕೆಲ್ಸ ಮಾಡೋರ ರೊಕ್ಕಾ ಉಳ್ಸ್ಕೊತರಲ್ಲ
ಹಾ ಅವು ಅಂದ್ರೆ ಎಲ್ಲಾ ಪ್ರೊವೈಡ್ ಮಾಡ್ತಾರ ಅವರೆಲ್ಲ ಕೊಡ್ತಾರೆ ಇವರು ರೊಕ್ಕ ಉಳಸ್ಕೊತಾರ
ಮ್ಯಾಲಿನವರೆ ರೊಕ್ಕಾ ಇಳಸ್ಕೋತಾರ ಏನ್ ಮಾಡಕ್ ಬರ್ಲಪ್ಪ ನಮ್ಗೂ ಏನು ಚಾ ಕುಡಿದ ಕಮ್ಮ ಮಾಡೀನಿ ಹೋಲ್ ಬಿಡ ಅತ ಬಿಟ್ಟಿನನ ಇರ್ಲಿ ಮತ್ತ್ ತಗೊಂಡ ಜಗಳ ಆಡಬೇಕ್ತ್ ಚಾ ಆತ್ ಅಷ್ಟೇ ಲೇ ಈಗ ನೋಡ ಈಗ ಇಡ್ಲಿ ಮಾಡ್ತಾರೆ ಗೊತ್ತಾ ಇಡ್ಲಿ ಪಾತ್ರೆಗೆ ಪ್ಲಾಸ್ಟಿಕ್ ಹಳೆ ಆಗ್ಬಾರ್ದದು ಅನ್ನೋದು ಬಂದಿದಿಯಮ ಗೊತ್ತಾ ಹಾ ಈ ನಾನ ಮಕ್ಕಳು ಪ್ಲಾಸ್ಟಿಕ್ ಹಾಳಿ ಹಾಕ್ ಮಾಡ್ತ ಎ ಚೋ ಕೇಳ ಲೇ ನಾನೇ ಒಂದು ಖುದ್ದಾಗ್ ಐದ್ ಸಲ ಹೇಳಿನಿ ನಮ್ ದೋಸ್ರು ಹೇಳ್ಯಾರ ಎಲ್ಲ ಹೇಳಿವವ ಒಂದ್ಐದ ಇಲ್ಲ ಹತ್ತು ಹತ್ತ ಸಲ ಹೇಳ್ಯಾರ ಒಬ್ಬೊಬ್ಬ್ರತ್ರ ಲೇ ಅಂದ್ರು ಹಾಕ್ತಾರ್ ಲೇ ಹಾ ಬುಧವರ್ಕೊಮ್ಮ್ ಇಡ್ಲಿ ಅದು ಹಾಕ್ತಿ ಹಾಕ್ತಾರಪ್ಪಾ ನಾವ್ ಅದೇ ಅಂದೇ ಮಾನ್ಯ ಮಾೊಮ್ಮೆ ಅದರ ಬದಲು ರಾಗಿ ಮುದ್ದೆ ಈ ಬಡತಿರ್ತಲ್ಲ ಅಂದ್ರೆ ಅದು ಇದು ಮಾಡ್ಬೇಕಲ್ಲ ಅಂದ್ರೆ ಹಿಟ್ಟು ಹಸಿಟ್ಟ ಇದಗಣ ಅದನ್ ಹೊರಗೆ ತಗೋದು ಅದು ಆಮೇಲ ಅದ್ರ ಮೇಲೆ ಇ ಮಾಡತಾರ ಒಂಥರ ಮಿದಿಿತತಾರಾ
ಹಾ ಹಾ
ಅದು ಹಂಗೆ ಹಾಕ್ ಮಾಡ್ರಿ ಬೆಂಚ್ ಮೇಲೆ ನಡೀತದ ಪ್ಲಾಸ್ಟಿಕ್ ಹಾಳಿ ಇಡ್ತಿದ್ರ ನೋಡು ಹಾಕಕ್ ಹೋಗ್ಬೇಡ್ರಿ ಸಣ್ಣ ಸಣ್ಣದ ಹೋಗಿ ಹೋಗುತ್ತ ಪ್ಲಾಸ್ಟಿಕ್ ಮ್ಯಾಲ ಕಾಣಂಗಿಲ್ಲ ಹೋಗ ನಂದ್ವಿ ಆಯ್ತು ತಗದ್ ಬಿಟ್ಬಿಟ್ರ ಈಗ ಇಡ್ಲಿಗೆ ಎಷ್ಟು ಸಲ ಹೇಳಿ ಆಮೆಲ್ಲ ಹೋಗಕೆ ಹೇಳ್ ಅ ನಮ್ಮ ದೋಸ್ ಹೇಳಣ ಸರಿವ ಸರಾಗೆಡ್ಲಿ ಹಾ ಒಳಂದ್ರ ಪ್ಲಾಸ್ಟಿಕ್ ಕಡೆ ಹೆಂಗತ್ತ ಏ ಎಲ್ಲ ಕಡೆ ಹೆಂಗ ಮಾಡ್ತೋ ನಾವ್ ಹಂಗೆ ಮಾಡ್ತೇವ ತಂದ ನಮ್ ದೋಸ್ತ್ ಒಂದ ಹ ಅಲ್ಲ ನೀ ಎಲ್ಲ ಕಡೆ ಹೆಂಗ ಮಾಡ್ಡತಾ ಎಲ್ಲ ಕಡೆ ಅವ್ರ್ರು ನೋಡ್ಕೋತ ನಮ್ಮ ಕಡೆ ನಾವವು ನೋಡ್ಕೋ ಕಬೇಕ ಕಲ್ಲ ಅ ಸರಿ ಅಂದ ಕೇಶ ನೀವ ಹೋಗಿ ಹೇಳಿವ ಅಂದ್ರ ನಂಗ್ ಮೊದ್ಲೇ ಹೇಳಕ್ ಬಂತಾರ ಯಾಕಂದ್ರೆ ಒಂದು ಅಡ್ಮಿಶನ್ ಅದು ಇಲ್ಲ ಸರಿ ಹ ಸರ್ ಅ ಪ್ಲಾಟಿಕ್ ಹ ಯಾಕ್ಾಕ್ತ ನೋಡಿರಿ ಅೆ ಇಡ್ಲಿ ಹ ಆವಸ್ ಮ್ಮೆ ಅಲ್ಲಿ ಅಲ್ಲೇ ಇಲಿ ಅಮ್ಮ ಅಡ್ಗೆ ಮಾಡಕ್ಕೆ
ಹ
ಅಲ್ಲ ನೀವು ಮದ್ಲಿ ರಾಗಿ ಮು್ದ ಹಾಕ್ ಬ್ರ ಹಾಕ್ಲಿಲ್ಲ ಈಗ ಇದದು ಕೇಳಿರ್ಲ್ಲ ಹಾಕ್ಲ್ ಸರಿ ನಾ ಎ್ಣೆಚ್ಚೋ ಮಾಡ್ತ ನಂಗು ಗೊತ್ತ ಇಲ್ಲಿ ಮೊ್ಲಿಂದಾನ ಹಾಕ್ತಾರಲ್ಲಾ ಅದಕ್ ಹಾಕ್ತನಿ ಇರ್ತಂದ ನಾನ್ ಅದೇಂದಿ ಅಮ್ಮ ಮತ್ತತ್ ತಿಳತ್ತಲ್ಲ ಮೊದ್ಲಿಗನು ಹಾಗ್ಬ್ರಿ ಎಲ್ಲ ಹೇಳ ನೀವ ಹಾಕಲ್ಲತ್ ನಾನ್ ಅವ್ ಸರ್ ಹೋಗಬಟ್ಟ ಆ ಬರ ಮಹಿನ ಮ ತಮ ಕೆ ಶೋರ್ಟ್ಟ ಮತ್ತೆ ಭಾಗತ ನಿಂತಿರಲಿಲ್ಲ ಇವ್ರು ಮತ್ತೆ ಇವ್ರು ಕೂಡ ಕದ್ದಿ ಕಡ್ದ ಸರಿ ಮರುದಿನನ
ಹಾ
ಆಯ್ತ್ ಸರಿ ಇವತ್ತರ ಆಯ್ಕ್ ಮಾಡಿರ್ಲಿಕ್ಕತ್ತ ಅನ್ ಕಸ ಗಂಗಾ ತಗೊಂಡ್ ಹೋಗಿನಿ ಗಂಗಳ ತೊಳ್ಕೊಂಡ್ ಬಂದೆ ನಾ ಮೊದ್ಲು ನೋಡಿ ಹಾಳಿ ಎಲ್ಲಾರ ಕಾಣ್ತವನತ್ತ ನೀ ಎಲ್ಲಾರ ತಗದಾರ ಇಡ್ಬೇಕ ಇಲ್ಲ ಅಲ್ಲೆಲ್ಲ ಮಾಡ್ಯಾರಲ್ಲ ಬಾಜಿ ಕೇಳ್ತಾರ ನಾ ಅದು ನೋಡಿ ಬ್ಯಾಡ್ಬುಡಪ್ಪ ಮ ನಾ ಮದ್ಲಗ್ ಅದಕ ಇಲ್ಲಿೇ ತಿನ್ನೋದ್ ಬಿಟ್ಟಟ್ಬಿಟ್ಟಿದ್ದೇನೆ ಅದಕ್ಕೆ ನ ನಿಮ್ಮ ವಿದ್ಯಾಲಯಕ್ಕೆ ಬಂದ ಬೆಳಿಗ್ಗೆ ಅಷ್ಟೇ ಅದಕ್ಕೆ ಮಾಡೋದ್ ಕಲ್ತಿದ್ದ್ ನಾನು
ಹ
ಮಮ್ಮಿ ಮಂತ ಆರ್ತತಲ್ಲ ಅದ್ರ ಸಲಯಿಂದ ಅಲ್ಲೇ ಬಂದ್ ಬೆಳಗ್ಗೆಾ ಇದು ಮಾಡೋದು
ಹಾ ಮುದ್ದೆ ಮಾಡ್ತಾರಾ
ಮುದ್ದೆ ಮಾಡ್ತಾರ ಮಚ್ಚ ಹಾ ಮುದ್ದೆದು ಅಂತ ಹೇಳ್ಕೊಂಡಕೊಂಡೆ ಮಣೆ ಇಲ್ಲಿ ಸ್ವಲ್ಪ ಪರಿಶೀಲನೆ ಮಾಡಕ್ ಬರ್ತಾರೆ ಎಲ್ಲಾ ಹ ಇದು ವಸ ಬೆಂಗಡಿ ಗಿಂಗಾಗ ಚೆನ್ನಾಗ ಮಾಡ್ತಾರ ನಾ ಇಡ್್ದೀ ಅಂದ್ರೆ ವಸತಿ ಗ್ ಬಂದ್ ಎತ್ತತ್ರ ಈಗ ಈ ಜನವರಿ ಎರಡ್ ವರ್ಷ ಆಗುತ್ತೆ ಬರುವೋ ಜನವರಿಗೆ ಈಗ ಚಚ್ಚು ಕಡಿಮೆ ಒಂದು ವರ್ಷ ಆಯ್ತಾ
ಹಾ ಒಂದು ವರ್ಷ ಆಯ್ತು
ಹ ಒಂದು ಒಂದೂವರೆ ವರ್ಷದಲ್ಲಿ ಅಂತ ಮುದ್ದೆನ ತಿಂದಿದ್ದೆ ಮೊದುಲ್ನೆ ಸಲ ನೇನೆ ಅಷ್ಟು ಭಾರಿ ಮಾಡಿದರು ಯೋಚನೆ ಮಾಡ ನೀವರ ಅಷ್ಟು ಭಾರಿ ಮಾಡಿದ್ರು ಈಗ ಏನಾಗು ಗೊತ್ತಾ ಮುದ್ದೆ ಅಂದ್ರೆ ಸ್ವಲ್ಪ ಅನ್ನ ಮಿಕ್ಸ್ ಮಾಡ್ತಾರೆ ಯಾಕಂದ್ರೆ ಸ್ವಲ್ಪ ಚಿಗೆ ಬಾಲಂತ ಹಾ ಆಯ್ತ ವಾರದಾಗ ಅಂದ್ರದು ಹೆಂಗಿದೆ ಅಂದ್ರೆ ಅ ದಿನಲು ಮಧ್ಯಾಹ್ನ ಮುದ್ದೆ ಊಟ ಇರ್ಲೇಬೇಕು ದಿನಾರ ಮಜೆ ಮುದ್ದೆ ಊಟ ರಾತ್ರಿ ಒಂದ ದಿನ ಮುದ್ದೆ ಊಟ ಒಂದ ದಿನ ಚಪಾತಿ ಊಟ ಒಂದಿನ ಮುದ್ದೆ ಊಟ ಒಂದಿನ ಚಪಾತಿ ಊಟ ಹಿಂಗದ
ಹ
ಈಗ ಮಧ್ಯ ಏನತ್ತ ಅಂದ್ರೆ ಹುಡುಗರು ಬರೆ ಬೇರೆ ವಿದ್ಯಾಲಯದಿಂದ ಬತಾರೆ ರ ಎಲ್ಲಲ್ಲಿ ಬಹಳ ದೂರ ದೂರ ಅದಾವ ಅವ್ರೆಲ್ಲ ಮಧ್ಯಾಹ್ನ ಊಟಕ್ ಬರಲಾ ಸರಿ ಅದ್ರ ಸಲಂದ ಅವ್ರಗ್ ಬೇಡ ಮುದ್ದೆ ಕಡಿಮೆ ಮಾಡಿದ್ರು ಸಂಖ್ಯೆ ಹ ಇಪ್ಪತು ಇಪ್ಪತ್ತಲ್ಲಾ ಮೂವತ್ ಮಧ್ಯದ ತನಕ ನಮ್ಮ ವಿದ್ಯಾಲಯದವರೇ ಬರ್ಬೇಕು ಆದದ್ರಾಗ ಒಬ್ಬೊಬ್ಬರುಂತ ಮಧ್ಯಾಹ್ನ ಬರಲ ಈ ಕಡೆ ಊಟಕ ಬಂದರು ಆನ ಸಾರು ಉಂಡು ಒಕೆರೆ
ಅಷ್ಟೇ
ತಾರಪ್ಪ ನಾ ಅ ಕಣ್ಣರು ನೋಡಿನ ಮೂವತ್ತು ಮೂವತ್ತೈದು ರಾಗಿ ಮುದ್ದಿ ಹಂಗೆ ಚಲೋರು ಯಾರ ಇಲ್ಲದು ಯಾರು ತತ್ತಿದಿಲ್ಲ ನಾ ತತ್ತಿದಿಲ್ಲ ಮಂದೇ ನಿನ್ನೆ ಅದೇ ಜನ ಪರಿಶೀಲನೆ ಮಾಡೋ ದಿವಸ ಮಾಡಲಬೇಕಾಗಿತ್ತು ಅವತ್ ಮಾಡ್ಯ ಮಧ್ಯಾಹ್ನ ಮೂವತ್ತು ಮುದ್ದೆಗಳು ಮಾರಿ ಮಾಡಿದ್ರು ಹುಡುಗರ ಇದ್ರು ಈಗೆಲ್ಲ ಪರೀಕ್ಷೆ ಹತ್ರ ಬಂದಾವಲ್ಲ ಇಷ್ಟು ಬಾರಿ ಮಾಡಿದ್ ಮಾಚ ಮುದೇ ನಾನು ರಾತ್ರಿ ಏನ್ ಮಾಡ ಈಗ ಮದ್ಲೀಗೆ ಏನ್ ಒಂದ್ ಮುದ್ದೆ ಸ್ವಲ್ಪ ಅನ್ನಸಾರು ಆಮೇಲೆ ಇದು ಅನ್ನ ಸವರ್ ಬಿಟ್ಟ ಎರಡು ರಾಗಿ ಮುದ್ದೆ ಹಂಗಂತತ್ತಿದ್ದಿದೆ ಬಾಳ ಹೊಟ್ಟೆ ಹೊಸ ಆದ್ರು ಮೂರ್ ತಿಂತಿದೆ ಅವತ್ ಮಾಡಿ ದೇಷ್ಟ ಬಾರಿ ಮಾಡಿದ್ರರು ನಾಕ್ು ತಿಿಂದನ್ ಕೂತು ಅವೆಲ್ಲ ಪೂರ್ತಿ ಪಸ ಅದ ಏನದು ಪೂರ್ತಿ ಅದ ಏನದ ಆ ಕಂದು ಕಂದು ಕಲರ್ ಕಾಣತಿದ್ರ ಈಗ ಕಂದು ಬಣ್ಣನೇ ಇರ್ತಿತದ್ರ ರಾಗಿ ಮುಂದೆ
ಏ ಅದ ರಾಗಿ ಮುದ್ದೆ ಮಾಡಕ ತುಂಬಾ ಕೈ ಚೊಳಗ ಇರ್ಬೇಕು ಸರಿಸ ಆಗೋದಿಲ್ಲ ಹ
ಅವ್ರಿಗೆ ಐತ್ ಚಳಕ ಅದು ಅಲ್ಲ ಈಗ ಹೇಳ್ತೀನ್ ಕೇಳದು ಏನ್ ಗೊತ್ತಾ ಈಗ ಅಷ್ಟ ಅಷ್ಟ ಮಾಡ್ಯಾರಲ್ಲಾ ರಾಗಿ ಮುದೆ ಎಮ್ಮ ಇವತ್ತು ಇ ಬಾರಿ ಆಗದ ಮ ದಿನ ಯಕಂಗಡಲ್ಲ ಈಗಿಂಗ ಬಾರಿ ಒಂದ ಆಗೈತೆ ನಳೆಿಂದ ಹಿಂಗಗೆ ಮಾಡ್ತೇನ ಅಂದ್ರ
ಹ
ಸರಿೇಂತೆಯಾ ಮತ್ತೆಳಿಂದ ಅದೇ ರಾಗು ಅದೇ ಹಾು ಆ ಮದಿ ಅದಕ್ಕೆ ಹ ಆ ಅನ್ನದನ್ಯಾಗ ಅನ್ನನೇ ಜಾಸ್ತಿ ಹಾಕರು ನಾವವು ಬ ಬಿಡಕ್ತೇನೋದು ಅಂದ್ರೆ ಅನ್ನ ಹಾಕ್ತಾರ ಅದ ಸ್ವಲ್ಪ ಇ ಇದು ಅಂದ್ರೆ ಆರ ಇದು ಆರಾಮ್ಸ ಮುದ್ದ ಆಗ್ಲಂತ
ನಮ್ ಕಾರ್ಡೆ ಎಲ್ಲ ಬೈ ಅದೇ ಏನು ಯೂಸ್ ಮಾಡಲ್ಲ ರಾಗಿ ಇಟ್ಬಿಟ್ರಿ
ಇಲ್ಲ ರಾಗಿ ಇಟ್ಟು ಅನ್ನ ಎರಡು ಮಿಕ್ಸ್ ಮಾಡಿ ಹಡಿತಾರ ನಾವು ಏನ್ ಅನ್ನಕ್ ಬರ್ಲದ ಬಿಟ್ಟೇವಿ ಎಷ್ಟ ಮೊದ್ಲು ಈಗ ನೋ ಇಲ್ಲ ಏನ್ ಗೊತ್ತಾ ಈ ಮಧ್ಯಾಹ್ನ ಮಾಡೋದು ಬಿಟ್ಟಾರ ಮುದ್ದೆ
ಹ
ಮ್ಯಾಹ್ ಮಾಡ್ತಾರ ವಾರದಾಗ ಎಷ್ಟು ನಾಕ ಸಲ ಕೊಡ್ತಾರ ಮುದ್ದೆಗೆ
ಹಾ
ಹ ನಾ ಸರ್ ಅದ್ರಲ್ಲಿ ಚೆನ್ನಾಗಲ್ಲ ಮಾಡ್ಬಾರ್ದ ಮಧ್ಯಾಹ್ನ ಹಿಕ್ಕೇ ಬಳಸ್ಕೊಂಡು ಅದರಲ್ಲೂ ಈ ಉರ ಮಾಡಿದ್ರ ಏನ್ ಹು
ಅಷ್ಟೇ ಅಷ್ಟ ಅಷ್ಟೇ ಅಷ್ಟೇ ಊಟ ಮಕ್ಕಳು ಬೆ ತಿಂತಾರ ಅನ್ನೋದು ಅವ್ರಗ ಒಂಚೂರು ಯೋಚನೆ
ಇ ಅ್ರ ಒಬ್ಬೊಬ್ರಿಗೆಗ ಅವರು ನಾ ಇದು ಉ ಮಾಡ್ತಾರೆ ನಾವು ಏನ್ ಹೇಳಂಗಿಲ್ಲವಾ ಊಟ ಚೆನ್ನಾಗ್ ಮಾಡ್ತರ್ಲೆ ಹಂಗಲ್ಲ ಆದ್ರ ಏನಂತಾರ ಏನದು ಇದು ಮಾಡ್ಬೇಕಲ್ಲ ಹ ಹುಡಗುರಗೆ ಗ ಬ್ಯಾಸರ ಹಗ್ ನೋಡಕ್ ಮಾಡಬಿಡಂತಾರ್ ಒಮೋಮೆ
ಮಾಡೋದ್ ಮಾಡ್ತಾರ ಚೂರ್ ಚಲೋ ಮಾಡಿದ್ರೆ ಹೊಟ್ಟ ತುಂಬಾ ಊಟ ಮಾಡ್ತಾರ ಹುಡ್ಗರು ನಿಮ್
ಇದ್ವಲ್ಲ ಊಟ ಎಲ್ಲಾ ಅಂದ್ರಲ್ಲ ಏನೇನ್ ಹಾಕ್ಯಾರಲ್ಲ ಈ ವಸತಿನಲ ಈ ವಾರ ದು ಬೆಳಿಗ್ಗೆ ಎಲ್ಲಾ ನಾಷ್ಟದ್ ಎಲ್ಲ ಹಾಕಿ ಅದು ಚೆನ್ನರ್ ಮಸ್ತ್ ಓದೋದ್ಸಲ ಮೈಂಟೈನ್ ಮಾಡತಾರ ಒಂದೊಂದ್ಸಲ ಚೆನ್ನಾಗ್ಲೇತರ ಅದು ಅವರು ಮಾಡೋದಿಲ್ಲ ಅದನ್ನು ಇದು ಅವ್ರು ಇದನ್ನೇ ಮಾಡಲ್ಲ ಪಾಲ್ಸಂಗಿ ಅಲ್ಲ
ಹಾ ಅಷ್ಟೇ ಊಟ ಮಸ್ತ್ ಊಟ ಕೊಡ್ಬೇಕಲೇ ಫಸ್ಟ್ ಅದೇ ಇಂಪಾರ್ಟೆಂಟ್ಲಿ
ಈಗ ನೋಡ ನಮ್ಮ್ ವಸತಿಲಿ ಈಗ ಒಂದ್ ಉಳಸಬೇಕಾದ್ರೆ ಒಂದ ನಾವು ಇದನ್ಮಾಡಬೇಕು ಈಗ ಅನಸರಿಕೋದು ಹೋಗ್ಬೇಕಾಗತ್ತಾ ಈಗ ಬೆಳಿಗ್ಗೆ ಏಳ ಇಪ್ಪತ್ತೈದು ಜನರನೋಡ್ ಹೆಚ್ಚು ಕಡಿಮೆ ಇಪ್ಪತ್ತೈದು ಜನ ಅದಾರಾ ಎಷ್ಟು ಮೂರು ವಾ ಶೌಚಾಲಯಗಳು ಎರಡು ಜಳಕದ ಮನೆಗಳು ಆ ಮೂರ ಶೌಚಾಲಯ ಓದ ಸರಿಯಾಗಿ ಇದನ್ನ್ ಆಗ್ತ ಇಲ್ಲ ಅದಕ್ಕೆ ಎರಡ ಶೌಚಾಲಯ ಯೂಸ್ ಮಾಡ್ತಾರೆ ಅದರಲ್ಲಿ ಒಂದ ಭಾರತ ಶೌಚಾಲಯ ಹೇಗ್ ಇರುತ್ತೆ ಹಂಗ್ ಇನ್ನೊಂದು ಕಮೋಡ ಅದ್ರಲ್ಲಿ ಅರ್ಧ ಜನ ಭಾರತ ಭಾರತೀಯ ಶೌಚಾಲಯಕ್ಕೆ ಹೋಗ್ತಾರೆ ಯಾಕಂದ್ರೆ ಅವ್ರಿಗೆ ಅದೇ ಒಬ್ಬ ಉರ್ಕೋತಾನೆ ಈಗ ಎರಡ ಇದನ್ನ ನಾವು ಅನುಸರಿಸ್ಕೊಂಡು ಹೋಗ್ಲೇಬೇಕಾಗ್ತದೆ ಯಾಕಂದ್ರೆ ಇದು ಬೇರೆ ಆಯ್ಕೆನೇ ಇಲ್ಲ ನಮ್ಗೆ ಬೆಳಿಗ್ಗೆ ನಾನು ಬೇಗ ಹೇಳೇಳ್ತೇನಲ್ಲ ನಂಗ ಅದನ್ನ ಅನುಸರಿಸಸ್ಕೊಂಡ ಅಭ್ಯಾಸ ಆಗಿದೆ ಯಾಕಾದ್ರೆ ಬೆಳಗ್ಗೆ ನಾನೇ ಏಳತೇನಿ ಅವಾಗ ಏನು ಇರ್ಲ ಆಯತು ಆಯ್ತು ಜಳಕ ಅಂದ್ರೆ ಒಬ್ಬಬ್ರು ಬೆಳಗೆ ಜಳಕಾ ಮಾಡಲಾ ಬೇಗೆ ಕೈ, ಕಾಲ ಮೋಕಾ ತೋಳಕೋಡ್ ಹೋಗ್ತಾರೆ
ಹಾಂ
ನಾ ಬೆಳಿಗ್ಗೆ ಎದ್ದ ಜಳಕಾ ಮಾಡಿ ಆ ನಾವು ಎಗ್ದನ್ ರೆಡಿಯಾಗಿ ಬಂದ್ಬಿಡ್ತೀನಿ ನಾನು ವಿದ್ಯಾಲಯಕ್ಕೆ ಈ ತರಾ ಅಡ್ಜಸ್ಟ್ ಮಾಡಕೋಡು ಅನುಸರಿಸಕೊಂಡ ಹೋಗ್ತಾ ಇದ್ದೇನೆ ಯಾಕಂದ್ರೆ ನದ್ದು ದುಡ್ಡು ಉಳ ದೆ ಎಷ್ಟು ಲಕ್ಷ ಒಂದ್ ವರ್ಷಕ್ಕೆ ಹೆಚ್ಚು ಕಡಿಮೆ ಒಂದ್ ಲಕ್ಷ ಉಳಿಯತದ ನೊಂದು ಈತರ ಕನ್ಸ್ಕೊ್ಕೊಂಡ ಹಬೇಕ ತೊಂದ್ ಬೇಕು ಅನ್ ಸರ್ಸ್ಕೊಂಡು ಹೋಗ್ಬೇಕಲ್ಲ ತಡೆ ಹಸ್ತೀನತ್ತ ಹಾ